ಹಲೋ ಹಾ ಹೇಳಿ ಸರ್ ನಿಮಗೇನ್?
ಕೇಳುತ್ತೆ ಈಗ ಕೇಳುತ್ತಿದೆಯ ಈಗ.
ಹಾ ಕೇಳ್ತದೆ ಕೇಳ್ತದೇ ರಿ ಸರ್.
ನಿಮ್ಮ ಊರಲ್ಲಿ ಒಂದು ದೊಡ್ಡ ಹುಣ್ಸಿ ಮರ ಇದೆ ಅಂತಲ್ವಾ.
ಹೌದ್ಹೌದು ಇದೆ ಸರ್ ಅದರ್ ಬದ್ದೇಗ ಮಕ್ಕೋಂಡಿನ್ ಸರ್ ನಾನೀಗ.
ಹುಣ್ಸಿ ಮರದತ್ತ ಕೆಳಿಗೆ ಮಲ್ಲಿಗೊಳ್ಳಬಾರದ್ ನೈಟ್ರೋಜನ್ ಆಕ್ಸೈಡ್ ಕಮ್ಮ್ ಆಗುತ್ತದೆ.
ಹೌದೌದು ಹೋಗ್ತದೆಲ್ಲ ಸರ್ ಮತ್ತೆ ಗಿಡ ಐತೀರಿ.
ಅದು ರಾತ್ರಿ ವೇಳೆ ಅದಕ್ಕೆ ಗಾಳಿ ಬೇಕಾಗುತ್ತದೆ ಅದಕ್ಕೆ ಉಸಿರಾಟ. ತೊಂದರೆ ಅದಕ್ಕಿರುತ್ತದೆ. ಅದಕ್ಕೆ ನೀವು ಒಂದ್ ಚಿತ್ತಡಬ ಮುಕ್ಕೋಬಾರದು ಅಲ್ಲಿ.
ಈಗ ಹಾದಿಯಲ್ಲಿ ಮನುಷ್ಯರು ಓಡಾಡಿರ್ತಾರ್ರೀ.
ಹೌದೌದು ಊರಗಿರ್ತಾರೆ.
ಈಗ ನಮ್ಮ ರೆಸ್ಪೆಕ್ಟ್ ನಾವೇ ಕಾಪಾಡಿಕೊಳ್ಳಬೇಕು.
ಹೌದ್ ಹೌದ್ ಹೌದೌದು ನಮ್ ರೆ
ಅದೆಲ್ಲವೇ ಎಲ್ಲಾದ್ರೂ ನೀವು ಪ್ರವಾಸ. ಸ ಮಾಡಿದ್ದೀರಾ?
ಹೌದು ಸರ್ ನಾವು ಪ್ರವಾಸ ಮಾಡಿದೇವಲ್ಲ ಸರ್ ಅಯೋಧ್ಯ ರಾಮ ಮಂದಿರ ಕಾಶಿ. ಮತ್ತೆ. ಪ್ರಯಾಗ್ರಾಜ್ ಪ್ರಯಾಗ್ರಾಜ್ ಎಲ್ಲಾ ಆಗಿದೆ ಸರ್ ನಮ್ದು ಮಹಾರಾಷ್ಟ್ರದಲ್ಲಿ ತ್ರುಂಬಕೇಶ್ವರ
ಈಗ ಯಾರ್ಯಾರ್ ಯಾರ್ಯಾರ್ ಹೋಗಿದಿರಿ ನೀವು ಪ್ರಯಾದ್ರಗ ರಾಜ?
ನಾವು ನಾವು ಅನ್ನಪ್ಪತಿನಗಂಡಿ ಅವ್ರು ಮತ್ತೆ ಅವ್ರ ಇಬ್ಬರು ಮಕ್ಕಳು ಮತ್ತ ಅವಿನಾಶ್ ಪಿಯಾಸ ಅವರು ಅಕ್ಷಯ್ ಕುಮಾರ್ ಅಣ್ಣ ಪುತ್ತಣ್ಣ ಅವರು
ಹ್ಮ್ ಹ್ಮ್ ನೀ ಎಲ್ಲೂ ಎಲ್ಲ ಎಲ್ಲೂ ಹೋದರೂ ಅನ ಬ ಹಣಗಂಡಿ ಅವ್ರನ್ನು ತೆಗೆದುಕೊಂಡು ಹೋಗುತ್ತಿದ್ದರ ಅಂತ ಆಯ್ತು.
ಹೌದೌದ್ ಸರ್ ಹೌದು ಸರ್ ಯಾಕ ಅಂತಂದ್ರೆ ಅವ್ರರ್ಗೂ ನಾವು ಬಹಳ ಖಾಸ ಖಾಸದಿವ್ ಸರ್ ಅವ್ರು ನಾವು ಎ ಎಲ್ಲಿ ಹೋದ್ರುನು ಕರ್ಕೊಂಡ್ ಹೋಗ್ತಾರೆ ನಾವು ಹೋದ್ರು. ಅವಲ್ಲ ಕರೆ ಕರ್ಕೊಂಡ ಸರ್ ಅ ಹೌದು ಸರ್. ನಾವು ಅರ್ಟಿಗಾ ಕಾರ್ಲ್ಲಿ ಹೋಗಿದ್ವಿ ಸರ್ ನಾವು ಅರ್ಟಿಗ ಕಾರ್ಲ್ಲಿ ಆರು ಜನ ಹೋಗಿದ್ವಿ ಸರ್ ನಾವು.
ಈ ಆರು ಜನ.
ಹಾ ಸರ್ ಆರು ಜನ ಹೋಗಿದ್ವಿ ಸರ್ ಅದರಲ್ಲಿ ಅಕ್ಷಯ್ ಕುಮಾರ್ ಅಣ್ಣಪ ತಂಡಿವರು ಇದ್ರು ಅವ್ರು ಅವ್ರು ಅವ್ರು ಬರೀ ಯಾವತ್ತೂ ವಾಮಿಟ್ ಮಾಡ್ತಿದ್ವಿ ಸರ್ ಹೌದು ಸರ್ ಏನ್ ಕೇಳ್ಕೊಳಲ್ಲ ಬಿಡಿ ಸರ್. ಸರ್ ಅವ್ನಿಗೆ ಅಂದ್ರು ಬುದ್ಧಿನೇ ಇಲ್ಲ ಸರ್ ಅವನು ಅವನು ಅಂತ ತಕಂತ ಕಷಿ ಸರಿ ಪೇಲಾಗ್ಬಿಟ್ಟಿದಾನೆ ಸರ್ ಏನ್ ಹೇಳಕ್
ಅವನಗ್ ಜೀವನದ್ ಸೆಟ್ಲ್ ಆಗಿರಿ ಅಂತಲ್ಲ ಈಗ.
ಏ ಏನ್ ಸೆಟ್ಲ್ ಆಗಿಲ್ ಬರೀ ಹುಚ್ಚಿ ರಗತ ಚೆಕ್ ಮಾಡ್ತಾ ಬರೀ ಸಂಜೆತಾನ. ರಿ ಆರ್ ಸಾವಿ ರೂಪಾಯ ಪಗಾರ್ ಕೊಡ್ತಾರ ರಿ ಎಲ್ಲಿ ಹೋಗ್ತಾನ ರಿ. ಅದಕ್ಕ ಅವ್ರ ತಮ್ಮ ಪಿ ಎಸ್ ಅದಾನ್ ಸರ್ ಅವಂದ. ಅದಕ್ಕ ರೀ ಸರ್ ಅವ್ರ ತಮ್ಮ ಪಿ ಎಸ್ ಅದಾನ ಸರ್ ಇ ಒಂದು. ಇವ್ನು ಪಿ ಸಿ ಆಗಿರಿ ಸರ್ ಅಕ್ಷಯ್ ಕುಮಾರ್ ಅಣಪ್ಪ ನನ್ಸಿ ಯಾರಗಣವಿ ಅವ್ರದ್ರಿ. ಆದ್ರ ನಮ ತಮ್ಮನ ಕೈಯಾಗ ನಾ ಯಾಕ ಹೋಲಿ ಅಂತ್ಹೇಳಿ ಇವ ಎಲ್ಲಾ ಬಿಟ್ಟ ಮಾಡಕ್ ಹೋಗ್ತಾನ್ರಿ.
ಹೌದು ಅವಂದು ಬರೋಬರಿ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡುವುದು ಅವನಿಗೆ ಇಷ್ಟ ಇಲ್ಲ ಅನಿಸುತ್ತದೆ.
ಮತ್ತೊಬ್ಬರು ಯಾಕ್ರೀ ಅವ್ರ ತಮ್ಮ ಸ್ವಂತ ಅವ್ರ ತಮ್ಮ ಸರ್ ಒಡಹುಟ್ಟಿ. ಸರ್ ಅವ್ನು ಒಂದೇ ರಕ್ತ ಹ್ ಹಚ್ಕೊಂಡ್ ಹೊಂಟಿರ್ತಾರೆ ಸರ್ ಹಗೆಲ್ಲ.
ಈಗ ಸ್ವಂತದ ಮನೆ ಆಲಿ ಸ್ವಂತದ ಮನೆಲಿ ಬೇರೆಯದೇವರ ಆಲಿ ಅವನು ಮತ್ತೊಬ್ಬರ ಕೆಳಗೆದ್ದಾನೆ ಹಾಗೆ.
ಹಾ. ಮತ್ತ ಈಗಾದ್ರರು ಅಲ್ಲಿ ಮತ್ತೊಬ್ರು ಕೈ ತೆಲಗ ಮಾಡತ್ತಲ್ಲ ಸರ್ ಈಗ. ಅಲ್ವೇ ಆದ್ರೂ ಮತ್ತೊಬ್ಬ್ರ ಕೈತ ಏ್ ಮಾಡತಾನೆ ಸರ್ ಅವನಿಗೆ.
ಮುಂದಿನ ವಾರದಲ್ಲಿ ಒಂದು ಲ್ಯಾಬ್ ಟೆಕ್. ಓಪನ್ ಮಾಡಿ ಮಾಡ್ವಾನ್ ಇದ್ನ ಅವನು ನಂಗೆ ಹೇಳಿದ್ದನು ಮೊನೆ.
ಹೌದ ಹೌದಾ ಸರ್ ನ್ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ನನ್ಗೆ.
ಅವನೇ ಸ್ವಂತ ಅವನೇ ಸ್ವಂತ ಬ್ರ್ಯಾಂಡ್ಂಡ ತತಿದ್ದಾನೆ ಈಗ ಒಂದು ಲ್ಯಾಬ್. .
ಸರ್ ತಗದ್ರ ಒಳ್ಳೇದಾಗಗ್ತ ಬಿಡಿ ಸರ್ ಇಲ್ಲಿ ಸೋನಳಿಯಲ್ಲಿ ತುಂಬಾ ಜನ ರಕ್ತ ಕಲ್ಮಡಿ ಚಕ್. ಮುಡ್ಕೋದರ್ ಅವತ್ರರ ಇಲ್ಲಾರು.
ಸವನಳ್ಳಿಯಲ್ಲಿ ಅವನು ಮನ .
ಸರ ಏನು ಕೇಳ್ತಾ ಇಲ್ಲ ಕಾಂತೇತಿ ಸರಿಯಾಗಿ ಕೇಳ್ತಾ ಇಲ್ಲ.
ಕೆಳ್ತ ಗಾಳಿಇದೆ ಅಂತಾನು ಸ್ವಲ್ಪ ಅನ್ಸುತ್ತದೆ.
ಹೌದು ಸರ್ ಸ್ವಲ್ಪ ಸ್ವಲ್ಪ ಗಾಳಿ ಇದೆ ಸರ್ ಇನ್ನ ಸ್ವಲ್ಪ ಜಾಸ್ತಿ ಗಾಳಿ ಇದೆ.
ನೀವು ಎರಟಿಗಾದ ಹೋಗಿದ್ದೀರಾ ನಿಮ್ಮ ಬಾಡಿ. ಎರಡಗದದಲ್ಲಿ ಹೋಗುವಾಗ ನಿಮಗ್ ಬಾಡಿಗೆ ಅದು ಎಷ್ಟು ಬಂದಿದೆ ಕಿಲೋಮೀಟರ್. ಅಷ್ಟು ಎಲ್ಲ ಒಂದ ಸ್ವಲ್ಪ ನಾನು.
ಇಬ್ರಿ ಇಪ್ಪತ್ ಇಪ್ಪತ್ ಸಾವಿರ ರೂಪಾಯಿ ಬಂತ್ರಿ ಸರ್ ನ ಪ್ರಯಾಗಾಜ್ರುೋಗಬೇಕ್ರರ್ ಸರ್ ಎಲ್ಲಖರ್ಚು. ಪತ್ತ ಇಪ್ಪತ್ ಸಾವಿರ ರೂಪಾಯಿ ಒಬತ್ತು ಸರ್ ಒಬ್ಬೊಬ್ರಿಗೆ. ಹೌದು ಸರ್ ಹೌದು ಖಂಡಿತವಾಗಲು ಹೌದು ಸರ್. ಆದ್ರೆ ನಮ್ಮ ದೋಸ್ತ್ ಬಾಳ ನನ್ ಮ್ಯಾಗ್. ಹೌದೌದು ಪಸಾಗಿ ಪ್ರಯಾಣ ಮಾಡಿದ ಸರ್ ಆದ್ರ ನ. ನಮ್ ದೋವಸ್ತ್ ಬಾಳ ಗುಣವಂತಿದ್ದ ಸರ್ ಅವವಾಗ ನಮ್ದ ರೊಕಿಲ್ಲ ತಗೊಂಡಿಲ್ಲ ಸರ್ ಅಷ್ಟು ಅವನ ಹಾಕ್ಬಿಟ್ಟ ಸರ್.
ತಗೋಳಿಲ್ಲ ಅಂದ್ರೆ ನಾ ನೋ ಒಬ್ಬ ಕೇಳ ನಾನ ಒಬ್ನು ಹಂಗೆ ಬರುತ್ತ. ಏನೇ.
ಬರ್ತತಿ ಬಿಡಿ ಸರ್ ಅದೆಲ್ಲ ಅವ್ನು ಏನು. ಟೈಮ ಇಲ್ಲಿಗ ಆ ಟೈಮ್ಲ್ಲಿ ಒಟ್ಟು ಎಲ್ಲ ಸೀಟ್ ಎಲ್ಲ ಬುಕ್ ಆಗಿರ್ತವಿ ಸರ್. ಅವ್ನು ಫಸ್ಟ್ ಗೆ ಕೇಳಿದ ನನಗ ಸರ್ ಅದಕ್ಕೆ ನಾನು ಫಸ್ಟ್ ಒಂದೇ ಮಾತಿಗೆ ಹೂ ಅಂತ ಒಪ್ಕೊಂಡ್ ಬಿಟ್ಟಿದ್ದೆ ಸರ್.
ಈಗ ಅವನನ್ನು ತಯಾರು ಮಾಡಿ ನಾಳೆ ಸಂಜೆ ವೇಳೆ ಬಿಟ್ಟು ಬಿಡೋವಣ. ಇಲ್ಲಿದ ಊರು ಈ ನಾಳೆ ಸಂಜೆ ಮೇಲೆ ಬಿಟ್ಟು ಬಿಟ್ಟುಬಿಡೋಣ ಊರನ್ನು.
ನಾಳೆ ಒಂದು ಲಗ್ನ ಐತ್ ಸರ್ ಒಂದು ನಾಳೆ.
ಅವಂದು ಲಗ್ನ ಆಗತ್ತ ಮ್ಯಾರೇಜ್ ಆಗತಿದ್ದ ಹೌದಾ ಅವ್ನು ಬಿಳಿ ಟಿ ಶರ್ಟ್ ಹಾಕೊಂಡಿದ್ದಾನೆ ಅಂತ. .
ಹೌದೌ ಬಿಳಿ ಟಿ ಶರ್ಟ್ ಹಾಕೊಂಡ ಮನಿಗ್ ಹೊಂಟ ನೋಡ್ರೆ ಈಗಲ್ಲ.
ಹೌದೌದು ಹೋಗ್ಲಿ ಬಿಡಿ ನೀವು ಮೊದಲನೇದಾಗಿ ಪ್ರ. ಪ್ರಯಾಗರಾಜಕ್ಕೆ ಹೋಗುವಾಗ ಮೊದಲನೇ ಪ್ರವಾಸಲ್ಲಿ ಮಾಡಿದ್ದೀರಾ ನೀವು
ನಾವು ಮೊದಲನೇದಾಗಿ ಫಸ್ಟ್ ಎಲ್ಲಿಂದ ಡೈರೆಕ್ಟ್ ಕಾಶಿಗೆ ಹೋಗಿದೀವಿರಿ ಕಾಶಿ ಎಲ್ಲ ಮುಸ್ಕೊಂದು ಕಾಶಿ ಜಳಕ ಎ ಸ್ನಾನಮ ಹಾಕೊಂಡು ಆಮೇಲೆ ಪ್ರಯಾಗರಾಜ್ ಬಂದಿದೆ ಸರ್
ಕಾಶಿ ವಿಶ್ವನಾಥ ಏನಾದ್ರ ಹೆಸರು
ಹ ಕಾಶಿ ವಿಶ್ವನಾಥ್ ಸರ್ ಅದು ಮುಗಶಿ ಆಮೇಲೆ ಶ್ರೀ ರಾಮ ಜನ್ಮಮಿ ಎಲ್ಲಿ ಹೋಗಿದ ಸರ ರಾಮ ಜನ್ಮ ಹೌದೌದ ಹೌದೌದು ಜಸರ್ಲ ಅದು ಜ್ಯೋತಿರ್ಲಿಂಗ ಸರ್ ಜ್ಯೋತಿರ್ಲಿಂಗ ಅಲ್ಲ ಸನ್ನಿಧ ಎಲ್ಲ ಮು ಕಕೊಂಡು ಮುಂದೆ ಹೆಂಗೆ ಅಯೋಧ್ಯ ಶೀ ರಾಮ ಜನ್ಮಭೂಮಿ ಎಲಿ ಹೋಗಿದೆ
ಮತ್ತ ಮನೆಯಲ್ಲಿ ಮಾಡಿದ್ದ್ಯಾ ಅಲ್ಲಿ ಕಾಶಿ ಒಳಿಗೆ ಏನು ಕಾಶಿ ಒಳಗೆ ಏನು ಈ ಕಾಶಿಯಾಗಿಂದ ಡೈರೆಕ್ಟ್ ಅಯೋಧ್ಯೀರಾ
ಇಲ್ಲ ಅದ ಆಕಾಶಿ ಒಳಿಗೆ ಒಂದಿನ ಆಯ್ತು ಹರಶ್ ಚಂದ್ರ ಘಾಟ್ ಇದೆ ಸರ್ ಅಲ್ಲೆಲ್ಲಘಾಟ್ಲ್ಲಿ ಆಟ ಹಬಿಟ್ಟಿದವಿ ನೋಡ್ಕೊಂಡು ಹಂಗೆಾದು ಹೋದು ಅಯೋಧ್ಯೆ ಹೋದ್ವಿ ಅಯೋಧ್ಯೆಯಲ್ಲಿ ಹಂಗೆ ಬಾಳೆಹಚ್ಚಿ ಎಲ್ಲ ಮುಗ ಕಕೊಂಡು ಅಯೋ ಶ್ರೀರಾಮ್ನ ದರ್ಶನ ಮಾಡ್ಕೊಂಡ್ ನಂಗೆ ನೈಟ್ ಎಲ್ಲ ಜರ್ನಿ ಮಾಡಿ ಹಗೆ ಮುಂದೆ ಪ್ರಯಾಗರಾಜ್ ಬಂದಿದೆ ಸರ್ ಪ್ರಯಾಗರಾಜ ಬನ್ತ
ಈಗ ಇವತ್ತು ಈಗ ಅಯೋಧ್ಯೆ ಹೋದ ಮೇಲೆನೆ ಪ್ರಯಾಗರಾಜ ಹತ್ತುತ್ತದೆ ನ್ ಪ್ರಯಾಗರಾಜ ಮೊದಲೇ ಅಯೋಧ್ಯೆ ಎತ್ತುತ್ತದೆ
ಫಸ್ಟ್ ಪ್ರಯಾಗರಾಜ್ತ್ ಸರ್ ಯಾಕಂತಂದ್ರೆ ಫಸ್ಟ್ ಪ್ರಯಾಗರಾಜ್ ಹೋಗಬಾರು ಯಾಕಂದ್ರೆಫಸ್ಗೆ ಕಾಶಿ ಮುಗಿಸಕೊಂಡ್ರೆ ಮುಂದೆ ಐವತ್ತೈದು ಪ್ರಯಾಗರಾಜ್ಪುರ ಹೋಗ್ಸರ್ ಪ್ರತಿಕ್ರಿಯೆ
ಅಲ್ಲಿಂದು ನಾನು ಗೆಲ್ಪಟ್ಟ ದ್ದೇನೆ ಅಲ್ಲಿ ಒಂದು ಜೀವಂತ ಹೆನ ಸುಡುತ್ತಾರೆ ಅಂತಲ್ಲ ಎಲ್ಲಿೂ
ಜೀವಂತ ಅನ್ನನ ಸುಡಲ್ಲ ಸರ್ ಅವರು ಸತ್ತಣನ್ನ ಸುಡ್ತಾರೆ ಸರ್ ಎಲ್ಲಿಂದ್ರೆ ಕಾಶಲ್ಲಿ ಹರಿಶ್ಚಂದ್ರ ಘಾಟ್ರು ಇದ್ದಾರೆ ಯಾಕೆಂತಂದ್ರೆ ಅಲ್ಲಿ ಅಲ್ಲಿ ಸ್ವ ಸತ್ತವರು ಅಲ್ಲಿ ಸ ಸತ್ತವರುಲ್ಲಿ ಸ್ವರ್ಗಕ್ಕೆ ಹೋಗತಾರ ಅಂತ ಅದಕ್ಕೆ ಅಲ ಹೋಗತಾರೆ ಸರ್
ಅಲ್ಲಿ ಮುಕ್ತಿ ಸಿಗುತ್ತದೆ ಅಂತ ಕಾಯಂ ಅಲ್ಲಿ ಅಗ್ನಿ ಇರುತ್ತದೆ ಅಂತ ಅಲ್ವಾ
ಹೌದೌದು ಸರ್ ಕಾಯ ಮಲ್ಲಿ ಯಗ್ನ ಇದ್ದೇ ಇರುತ್ತೆ ಸರ್ ಒಂದಲ್ಲ ದಿನಕ್ಕೆ ಇನ್ನೊಂದ ಒಂದು ನೂರಿಂದ ನೂರ ಐವತ್ತು ಚನ್ನ ಸಿಪ ಸರ್
ಏ ಬಹಳ ಆಯ್ತು ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ತಗೊಂಡು
ಹೌದೌದು ಯಾಕೆಂತಂದ್ರೆ ಅಲ್ಲಿ ಸಿಕ್ಕರೆ ಅಲ್ಲಿ ಸತ್ತರೆ ಮೋಕ್ಷ ಸಿಗುತ್ತೆ ಅಂತ ಅಲ್ಲಿ ಅಲ್ಲಿ ಎಲ್ಲ ಇದು ಮಾಡ್ತಿದಿದ್ದಾರೆ ಸರ್ ಅದಕ್ಕೆ
ಅಲ್ಲಿ ನಿಮಗೆ ಮುಕ್ತಿ ಸಿಗುತ್ತದೆ ಅಂತ ಯಾರು ಹೇಳಿದರು ನಿಮಗೆ
ಇ ಶ್ರೀಕೃಷ್ಣ ಪರಮಾತ್ಮ ಏ ಅನ್ಸಕ್ ನಮ್ಗೆಲ್ಲ
ಶ್ರೀಕೃಷ್ಣ ಪರಮಾತ್ಮ ನಮ್ಮ ಮುತ್ತಿ ಅನಗಂಡಿಯವರು ಏನು ಹೇಳಿಲ್ಲ ನಿಮಗೆ
ಅವ್ರು ಹೇಳಾರೆ ಸರ್ ಹಾಗೆ ಮತ್ತ ಶ್ರೀರಾಮ ಕಂಡೇಕರ್ ಅವರು ಇಸ್ತ್ರಿ ಅಂಗ್ರು ಇಟ್ಟಿದ್ದಾರೆ ಸರ್ ನಿಮ್ಗೆ ಏನಾದ್ರು ಅ
ಹೆಂಗ ಒಂದ್ ಶರ್ಟಿ ಎಷ್ಟ ಹೊಡತಿರತ್ರಿ ನೀವು
ಒಂದ್ ಸರ್ಟಿ ಶ್ರೀರಾಮ್ ರೇ ಒಂದ್ ಸೆರ್ಟಿಗೆ ಸಿಗ ಅಷ್ಟು ಸರ್ ಇ ಇಪ್ಪತ್ತೊಂದ ಸರಿ ಇಪ್ಪತ್ತು ಸ ಇಪ್ಪತ್ತೊಂದು ಸರ
ಹಾ ನನ್ನನು ತುಂಬಾ ಇದರಿ ಹಿಡಿಯಬೇಕು ಆದ್ರೆ ನೋಡೋದು
ಆದ್ರೆ ಏನ್ ಮುಟ್ಬಿಡಿ ಸರ್ ಅವ್ನೆಲ್ಲಾ ಅವ್ನೆಲ್ಲಾ ನಮ್ಮಲ್ಲ ಹೊಡೆಯಲ್ಲ ಸರ್ ಯಾಕೆಂತಂದ್ರೆ ಯಾಕಾಕಂದ್ರೆ ಅವ್ನು ಅವರು ಹೊಡೆಯವ್ರರು ಅಷ್ಟ ನಡಿ ಬಿಡ್ತಾರೆ ಸರ್
ನಾನು ಮನೆಯಲ್ಲೇನ ಹೊಡೆದುಕೊಳ್ಳುತ್ತೇನೆ ಇಸ್ತ್ರಯನ್ನು ಯಾಕೆಂದ್ರೆ ಹತ್ತು ರೂಪಾಯಿ
ಹೌದ ಹೌದು ಸರ್ ಯಾಕೆಂತಂದ್ರೆ
ತ ಎಷ್ಟ ಅ ಮಲ್ಲಿಕಾರ್ಜುನ ಅವರು ಯಾಕೆ ಯಾಕೆನ ಸ್ವಲ್ಪ ಸಿಟ್ಟಾಗಿದ್ದಾರೆ ಕಾಣತದೆ ಅದಕ್ಕೆ ಅವರು ಸ್ವಲ್ಪ ನಮ ಎಲ್ಲ ಸಿಟ್ ಆಗ ಸ ಗೊತ್ತ
ಈಗ ಹೋಲಿ ಬಿಡಿ ಅ್ರ ನಿಮಗೆಷ್ಟ ಖರ್ಚು ಬಂದಿದೆ
ನಮ್ಗೆ ಪ್ರಯಾಗರಾಜ್ ಓದಕ್ಕೆ ಇಪ್ಪತ್ತು ಸಾವಿರ ಖರ್ ಬಂದಿದೆ ಸರ್ ಹೋಗಿ ಎಲ್ಲ ಅಲ್ಲಿ ನಲ್ಲ ಖರ್ಚೆಲ್ಲಸ ಮತ್ತೆ ಹಂಡಿ ಮಲ್ಲಿ ತಂಡೆ ಮಲ್ಲಿಕಾರ್ಜುನ ಅವರುಳಾಟ ತಗ ಹೋಗಿದ್ದಾರೆ ಸರ್ ಇವತ್ತು ನಾದರು
ಅವ್ರದ್ದು ಅವ್ರ್ದು ದಿನಾೂ ತುಂಬಾ ಬಿಸ್ನೆಸ್ ಇದೆ ಅಂತ ತಾಸಿಗೆ ಒಂದು ಸಾವಿರ ಇದೆ ಅಂತಲ್ವಾ
ಹೌದು ತಾಾಸಿಗೆ ಸರಿ ಸರ್ ಒಂದ ದಿನಕ್ಕೆ ಹನ್ನೆರಡು ತಾಸು ಬತ್ತತಾನ ಸರ್ ಮುಂಜಾಗೆ ಆರ ಚಲೋ ಮಾಡಿದ್ರ ಸಂಜೆ ಆರ ಸಂಜೆ ಆರ ಹತ್ತ ನಂಗೆ ಬಿತ್ತೇ ಬಸ್ತಿ ಆರ ಹನ್ನೆರಡು ತಾಸ ಅ್ರದ ದಿನ ಕಣ್ಣ ಎಡ್ ಸರ್ಪರಿ ಸರ್ ಡೀಲ್ ಎರ ಸರ್ಪ ಹೋದ್ನು ಮತ್ ಸರ್ಪ ಹೋದ್ ಸರ್ ಒಂದಲ್ಲ
ನಮ್ಮಲ್ರನ್ನು ಕೆಲ್ಸ ತಕೊಂಡಕೊಂಡು ಹೋಗುತ್ತಾರೆ ಕೇಳೋವರು ಇದಿನ ಯ
ನಮ್ಮಬ್ಬರ ಹಂಗೆಲ್ಲ ಕೊಡಲ್ ಸರ್ ಒಂದ್ ಬರ ಆರ್ನೂರು ಅಷ್ಟೇ ಕೊಡ್ತಾರೆ ಒಂದ್ ನೆಪ
ಆರ್ನೂರ್ ಬೇಡ ಎರಡ್ ಸಾವಿರ ಕೊಟ್ರ ಸಾಕು ದಿನಾಾಲು ಒಬ್ಬ್ರೊಬ್ಬ್ರರಿಗೆ
ಹ ಸರ್ ಯಾವಲ್ಲ ಯ ನಾವು
ಅದಲ್ಲವೇ ನಾಲು ಒಂದು ಎರಡು ಎರಡು ಸ ಮತ್ತೆ ನೀವೇ ಹೇಳಬೇಕು ನಿಮ್ದು ಆರೋಗ್ಯ ಹೇಗಿದೆ
ನಮ್ದೇ ಆರೋಗ್ಯ ಎಲ್ಲ ಹದಗೆಟ್ಟ ಹೋಗಿ ಬಿಟ್ಟಾರೆಲ್ಲ
ಆರೋಗ್ಯ ಹದಗೆಟ್ಟು ಅನಭ ಆರೋಗ್ಯಂದ್ರನೇ ಜೀವನ ಆರೋಗ್ಯವೇ ಭಾಗ್ಯ
ಏನ್ ಮಾಡುದು ಸರ್ ಎಲ್ಲ ನಮ್ದಲ್ಲ ಆರೋಗ್ಯ ಎಲ್ಲ
ಗಾದೆ ಗಾದೆ ಸುಳ್ಳಾದರೂ ವೇದ ಸುಳ್ಳುಾಗೋದು ಬರ್ತಿದೆ ಇಲ್ವಾ ನಿಮಗೆ
ಹೌದೌದು ಗೊತ್ತು ಗೊತ್ತಿದ್ದು ಗೊತ್ತಾಗಿದೆಲ್ಲ
ಮತ್ತೆ ಉಪ್ಪಿಗಿಂತ ರುಚಿಲ್ಲ ತಾಯಿಗಿಂತ ಬಂದು ಇಲ್ಲ ಉಪ್ಪ ಉಪ್ಪ ಅನ್ನುದು ಒಂದು ಶ್ರೇಷ್ಠ ಅದು ಅದು ಸಮುದ್ರದ ಅದು ಸಮುದ್ರ ಒಳಗೆ ಸಿಗುತ್ತದೆ ಉಪ್ಪು ಗೊತ್ತಲ್ವಾ ನಿಮಗೆ
ಹೌದೌದು ಸರ್ ಸಿಗುತ್ತ ಸಿಗ ಸಿಗ ಸರ್ ಉದ ಸಿಗ ಸರ್
ಹಾ ಆಯ್ತು ಸರಿ ಆರಾಮ್ ಇದ್ದೀರಿ ಆರಾಮಿ್ರಿ ನೀವು ಕ್ ಚೆನ್ನಾಗಿದೆ ಆರಾಮಿ
ಶ್
ಆಯ್ತು